ಎನ್ ನಡಸಿ ಅಣ
ಸಂಗರಿ ಅದು
ಹಾ
ಶಂಗಾಹರಿಯದು ನಡ್ ನೋಡ ಒಂದ ಎಷ್ಟು ದಿನ ಕಿತ್ತೀವಿ ಯಾರ್ ನಡ ಕೂಲಿಯಾರ ಬಂದರೆ ಒಂದ್ ಒಂದ್ ಆಳು ಕಡಿಮದು ಬರ್ತೆೇ ನೋಡು
ಎಲ್ಲ ನೀ ನೀನೇ ಹೋಗ
ಎಲ್ಲ ಸೂಳ್ ಕಟ್ಟಿ ಬಣಿಮಗ್ಲತ್ತ ಬರಾಗುತ್ತ ಈಗ ಏನ್ ಬೇಡ
ಆಕ ಆಕ್ ನೀ ನೀ ಏನ್ ಮಾಡ್ತಾರ
ಏ ಕಯಲ್ ತಗರ ನನ್ಗೆ ನೀನ್ ಹಂಗಗೆ ಮಾಡ್ಬೇಡ
ನಮ್ ಬ್ಯಾಡಪ್ಪಾ
ಯಾರ್ದನ ಮುಲರ್ಜಿಲ್ಲಾ ರೊಕ್ಕ ತೊಗೊಂಡು ಯೂಸ್ ಮಾಡ್ರ ಅದ್ರಾಗ ಏನ ಬೇರ ಯಾರ ಕೊಡದ ನಿಮಗೆ ಕೊಡ್ತೀವಿ ಹೆಂಗಿದ್ರ ಖಾಲಿ ಕುಂತರ ಮನ್ಯಾಗ ಇನ್ನು ಮತ್ತ ಮುಂದ ಣೇಶ್ ಕೇಳಳಗರ್ತಾವ ಅದಕನ್ ಬರಕ್ ಕುಂಂತ ಈಗ ಬಂದ್ರ ಇನ್ನೋ ಒಂದ ವಾರ ಕೆಲಸ ಹಡ್ತೀ ನೋನು
ಇಲ್ಲಲ್ಲಾ ಆಾಲಲಿ ನಮೂ ನಡದಾವ್ ಕೆಲ್ಸ ಕಡೆ
ತಿನ್ನಕ್ಕೆ ಎಡ್ ಸಾವಿರ ನೋಡು ಗಂಡಾಳಿಗೆ ಹೆಣ್ಣಾಳಿಗೆ ಐ ನ ಮೆ ಅಜ್ಜಿ ಮ ಇಲ್ಲ ಅವ್ರದ ಕೆಲಸ್ದ ಇರ್ತ ರ ಅದ ಗಂಡಾಳ ಏನೆಲ್ಲ ಕೆತ್ತವ ಕೆತ್ತವ ಮಾಡ ಚಂಗ ಕಿತ್ತಾಕದ ಆೆ ಅವರು ಕು್ಂತರಿ್ರ ಅವ್ರದಲ್ಲ
ಮತ್ತೆ ಅಣ್ಣದ್ ಮಕ್ತ್ ಕೆಲ್ಸ ಊರಾಗ
ಕೈ ಸರ್ ಅದ ಒ ದೆಿನಕಾಲ
ಹ್ಮ್ ಹ್ಮ್
ಮೂರ್ ದಿನ ಒಂದ್ ಚೀಲ ಹರಿತಾರ್ ಅವರು
ಮಸಿಬಿನ ಯಾಕಲ್ವಾ
ಏ ಇಲ್ಲ ಏ ಮಸೀಬನಕ್ಕಿಂತ ಯರಗ್ ಜನ ಆಟೆ ಹೇಳ್ತಾರ ಸಂಂಗ
ಅದೇ ನಮ್ ಕಡೆ ಹಾಕಲ್ವ ಈ ಕಡೆ ಅದ್ಕ್ಕೆ
ಇ ಇಲ್ಲ ನಮ್ ಕಡೆ ಯಾಕಾಗಗಲ್ಲ ಅಂದ್ರೆ ನಮ್ ಕಡೆಏೇ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಅತಿಿಯಚ್ಚ ಸಂಘ ಒೇ ಕುಳಿತಾವ
ಅಂತರ ಮೈಸೂನಾಗ ಬೆಳಿತತಾರ ಬಾಳ ಮಂದಿ
ಮ ಸಿಮನಾಗಗ್ ಬೆಳಿತಾರ ಬೆಳೆದ ಅಂತಲ್ಲಾ ನೀರ್ ಇರ್ತಾವ ಎರಡ್ ಎರಡ್ ಬೆಳಿ ತೆಕ್ಕತ್ತೋಡ ಅದಕ್ಕೋಸ್ಕರ ಅಲ್ಲಿ ಬೆಳಿತಾರ ನಂಬಲ್ಲಿ ಹತ್ತೆ ಇರ್ತಾವ ಹಂಗ ಎರಡ್ ಎರಡು ಬಳಿ ಕೂಡಲ್ಲ ನಂಬಲ್ಲಿ
ಹೌದೌದು
ಯಾಕಂದ್ರೆ ಕ್ಯಾನ್ ಮ್ಯಾಗ ನಿಂತಿರ್ತ ನೋಡು ಅತ್ತಿಗ ಆಮ್ಯಾಗ ಬಾ ಲೇಟ್ ಆತ ಹಿಂಗ ಕಟ್ಟಾತ ಅತ್ಯಂತ ಮಾಡಲ್ಲ ನಂಬಲ್ಲಿ ಅಲ್ಲಿ ಮಸೂಗೆ ಯಾವಾಗದ್ರಕ್ಕ ಯಾಗ ಅಲ್ಲಿ ಶಂಗ್ ಹಾಕಿದ್ರೆ ಇತ್ತಾಕಲ್ಲ ಮತ್ತ ಒಂದ್ ಹೇಳ್ತೀನಿ ಕೇಳ್ ಫಸ್ಟಿಗೆ ಹೆಸ್ರ್ ಹಾಕ್ತಾರೆ ಹ್ಮ ಶೆಂಗಾ ಇಪ್ಪತ್ ಸಾವಿರ ರೂಪಾಯಿ ಕುಂಟಲ್ ಅದ
ಅವೋ ಉಜ್ಜಲ
ಇನ್ನ ಕಡಿಮೆ ಆಯ್ತಾ ಈ ಮಾರ್ಕೆಟ ನೋುದು ರೇಟ್ ನಲವತ್ ಸಾವಿರಪಾಯಿ ಕ್ವಿಂಟಲ್ ಬೀಳತದ
ಆಯ್ತ್ ಆಯ್ತ್ ಆರಾಮ್ ಕಾಲೇಜ್ ಆತದಲ್ ರೊಕ್ಕ
ಏನ್ ಮನೆ ಕೊಡಬೇಕ್ರೀ ಮನೆ ನಡ್ತತ್ರಿ ನಾವ ತೊಂದ್ರೇ ಹೆಂಗ ಕಾಲೇಜ್ ನೋಡ್ಬೇಕ ಗೆಣ್ಸ್ ಹಿಂದ ಬರ್ದಲ್ ಮುಂದ್
ಹಾ
ತೋತರಾ
ಹ್ಮ್
ತದ್ ನಾವು ತೋತೀವಿ
ಹ್ಮ್ ಹ್ಮ್ ಮಜ್ಜಾಲ ಮತ್ತ
ಹ್ಮ್
ಮತ್ತೇಂಗ
ಏನಪ್ಪಾ ಹೇಳ್ಬೇಕಾ
ಅವಾಗ್ಲೇ ಹಚ್ಚಿದೆ ಟ್ರಿಪ್ ಪ್ಲಾನ್ ಮಾಡ್ತೀನಿ ಅದು ಮಾಡ್ತೀನಿ ಅಂತಂದಿನಿ ಮತ್ ಏನ್ ಮಾಡಿದ್ಯಾ
ಅವ್ಳ್ ಕ್ಷಮ್ಯನೋ ಡೌಟ್ ಅಂತ ಏನು ಟ್ರಾಕ್ಟರ್ ತೋತಾನಂತವ
ಏ ಈ ಟ್ರ್ಯಾಕ್ಟರ
ಹಾ
ಅವು ಉಗಳೆ ಹೊಡೆವು ನೇಗಿಲು ಹೊಡೆವು
ಹಾ ಆರಾಮ
ಮನೇನೇ ತೊಂದರ ನಲವತ್ ಐವತ್ ಸಾವಿರ್ ರೂಪಾಯಿ ನೋಡಿದ್ವಲ್ಲ
ಮನಸೇ ಮನ್ಸಾ ಅವ್ನ್ದ
ಮಲ್ದ್ ಹೊಯಿ ಇದನ್ನ ಕೊಡ
ನೀನೇ ಇಡಪ್ಪ ನಿಮ್ ಹೊಲ್ದಾಗ್ ನೀನೇ ಇಡ
ಇಲ್ಲ ಇಲ್ಲ ನಮ್ದೇ ಕುಡ ಕಡೆ ಕರ್ಕೊಂಬ ನಾನ್ ಹೇಳ್ತನ ಆದ್ರೆ
ಕಾರ್ಸಂತೋ ಹಿಂದ ಗಡಿ
ಹ್ಮ್ ಹ್ಮ್ ಟೇಸ್ಟ್ ನೋಡ್ಲಿ ಹೊತ್ತದಾ ಇಲ್ಲೇ ಹೊಲ್ದಾಗೀವ್ನಿ
ಹ್ಮ್ ಹ್ಮ್
ಮಂದಿ ಏನ ಈಗ ಕಿತ್ತ ಹಾಕ ನಮಗ್ ಬೇಕ್ ನಮಗ್ ಬೇಕ ಅನ್ಲತ್ತರು ಅದಕ ಕಾಯ್ಕಂತ ಕುಂತು ಏನ್ ಹೇಳ್ತಿ ಅದ್ನೂ ಒಣಗಾಕ್ ಅಂತ ಬಿಡಲ್ಲಾಗ್ಯಾರ
ಹೌದೌದು
ಅಟ್ನೇ ಮಾದ್ರೆ ಚಲೋ ಸ್ವಲ್ಪ ಉದ್ದಕ್ಕೆ ದಪ್ಪ ಅವ
ಹ್ಮ್
ಅದ್ರಯಕ ನಮ್ ಕಡೆ ಯಾರು ಬೆಳಲ್ಲೋಡು ನಾವು ನಮ್ ಹೊಲ್ದಾಗ ಅವ್ನೆ ಹೈಕಿವಿ ಕಾಂಪಿಟಿಷನ್ ಬಿದ್ದು
ಎಜುಕೇಶನ್ ಆಯ್ತ ತಗ ಡ್ರಾಪ್ ಔಟ್ ಡಿಗ್ರಿ ಮುಗಿತ್ ಇಲ್ಲಿಗ ಮುಗಿಸ್ಬಿ
ಲಾ ಮಾಡ್ತ ಎಂತ ಎಂದಿ
ಯಾ ಮಾಡ್ತೇ ಅಲ್ಲಾ ಮಾಡ್ತೇ ನಿಮ್ಮಂಂತತ್ರ ರಕ್ ಕೊತ್ರ ನಿಮ್ಮಂಂತರ ಅದೇ ನಂತರ ಅಂಬಾನಿ ಅದಾನಿಲ್ಲ ಹೊಲಗೆ ಬಿಲ್ಡಪ್ ಮಾಡ್ಲತಿ ಬಿಲ್ಡ್ ಅಪ್ ಕೊಡ್ಲತ್ರಿ ಮತ್ತೆ ಎಲ್ಲಿ ಮೈಲೇಶ್ ನೋದ ಆಗತ್ತ ಹೇಳ
ನಂಬಲ್ಲಿಲ್ಲಿ ಬರ್ತಾವ ರೊಕ್ಕ
ನೀನ್ ಬರಿ ರೊಕ್ಕಲ್ಲ ಬಜಾನ ರೊಕ್ಕತದಟ್ಟು ನೆಟ್ಟು ಹೊಡ ಹಿಂಗೆ ಮಾಡಿ ಎರಡ್ ಸಾವಿರ ರೂಪಾಯಿ ನೋಟ್ ಆದ್ರು ನೋಟ್ ಬ್ಯಾನ್ ಅದು ತಂತಿತ್ತು ಹೋಗಕ್ರಲ್ಲ ಹಂಗೆ ಆತ ನೋಡು
ಹೌದೌದು
ನೋಡಿ ಈಗ ಮತ್ತೆ ಅದನ್ ಬರ್ಲತ್ತ ನೋಟ್ರ ನೋಡಿ ಚಂದಾಗಗ್ಲತ್ತವಳೆ ಪ್ಲಾಸ್ಟಿಕಕ್ ನೋಡ್ ಬರಾಗೂತ
ಹೌದೌದು
ನಮ್ಗನೆ ಜಾಸ್ತಿ ಬೇಕಾ ನಲ್ವತ್ತೈದು ಸಾವಿರ ರೂಪಾಯಿ
ಎಷ್ಟ ಬೇಕಾ
ಒ ನಲ್ವತ್ತ ೈವತ್ತು
ಕೊಡಂತದಾ ಅವ
ಅಲ್ಲ ನಿನಗೇನ್ ಒಂದ್ ಲಕ್ಷ ಕೊಡತ್ ಅದೆಲ್ಲ ಬಿಡ ನಿನ್ಗ ಹೊರಗಡೆ ಆಗಿದಿನ
ಆ
ನಿಂದ್ ನಿನಗೆ ರಗಡೆ ಆಗದ ಅದಕ್ಕೆ ನಲ್ತ್ ಸಾವಿರ ಕೇಳ್ದಪ್ಪಾ ನಲವತ್ತೈವತ್ತು
ಅದೇ ಒಂದ್ ಲಕ್ಷ ಕೇಳಿನಿ ನಲ್ವತ್ ನೀಿನ ಕೊಡದ್ನಿ ಎಲ್ಲ ಮೂವತ್ ತ್ತೈದು ಕೊತನ ಅವತ್ತೈದು ನ ಮಗಳ ಕಾಲೇಜ ಕಟ್ಬಬೇಕು
ಹ್ಮ ಆಯ್ತಾಯಯ್ತು ಏನಾರು ಮಾಡು
ಒಂದ್ ಲಕ್ಷ ಕೇಳಿನಿ ಕೊಡ್ತನಂತಂದಾನ ಆರುಣ್ಯ ಕೊಡ್ತನಂದನ
ಪರ್ಧಾನದ ಹಓ ಏನು ಬಲಟೆ ಜಾನ್
ಅವ ಏನ ಕಾಂಟ್ಯಾಕ್ಟ್ ಕೆಲ್ಸ ಮಾಡ್ತೇಾನಂತು ಅಣ್ಣ ದೇವ್ವ್ರದಾಗ
ಹ್ಮ್ ಹ್ಮ್ ಹ್ಮ್ ಹ್ಮ್ ಈಗ ಅಲ್ಲೇನನು
ಹಾ ಒಯ್ಯ ಮಗ ರಾತ್ರಿಾಗ ಮತ್ತೆ
ಹ್ಮ್ ಹ್ಮ್ ಹ್ಮ್ ನೀನ್ ಪ್ರಥಮ ದರ್ಜೆ ಗೊತ್ತಿಗೆದಾರ್ರ
ಹಾ ಸುಮಾ ಅಟೇ ಕೈ ಬಯ ಹಂಗ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳುದ
ಹ್ಮ್ ನನ್ ಅವನೇ ಹಡಿತಾನೆ ನ ಅವ್ರ ಮಾವ ಹಡಿತತಾನ
ಅವ್ರರು ಮಾವ ಹೇಡಿತಾನೆ ಮುಂದೆತ್ ಮಾಡ್ಸ್ತಾನೆ ಆಟೆ
ಹಂಗ ಎ ಸ ಹಡಿತಾರ ಒಂದ್ರು ಎರಡು ಮೂರು ಕೋಟಿ ಹೊಡಿತ
ಅದೇ ಅಲ್ಲ ಒಂದ್ ನಾಲ್ವತ್ ಲಕ್ಷ ಐವತ್ ಲಕ್ಷನ್ರ
ಸಣವಾ
ಹ್ಮ್ ಸಣ್ಣ ಅಂದ್ರೆ ಮತ್ತೆವ ನ ನಾವತ್ತೈದ್ ಲಕ್ಷದ ಸಣ್ಣವ್ಯಾ ನೀವು
ಹಂಗಗೆಲ್ಲ ಈಗ ಕೋಟಿ ಬರ್ತವಲ್ ಬಜೆಟ್ ಐವತ್ತು ಕೋಟಿ ಅರವತ್ತು ಕೋಟಿ ಕೋಟಿ ಮ ಮೆಗ ಪ್ರೆಕ್ಟ್ ಅಂದ್ರ ನೂ ಸಾವಿರ ಕೋಟಿ ಎರಡ್ ಸಾವಿರ ಕೋಟಿ ಅ ದೊಡ್ ದೊಡ್ಡ ಪ್ರಾಜೆಕ್ಟ್
ಎಲ್ಲಾ ಎಂ ಪಿ ಎಂ ಎಲ್ ಗಳು ಇಡ್ತಾರೆ ನೂರು ಕೋಟಿ ಆಳ್ನೂರು ಕೋಟಿ
ಎಂ ಪಿ ಎಮ ಎ ಗಳು ಅವ್ರದ್ದು ಕಂಟ ಕನ್ಟ್ರಕ್ಷನ್ ಕಂಪ್ನಿ ಇರಲ್ಲ ಸಮ್ಮ್ ಪ್ರೈವೇಟ್ ಕಂಪ್ನಿಗೆ ಅವರು ಪಲು ಸೇರೆರ್ದ ಅವ್ರದು
ಅಂದ್ರೆ ಅವ ಒಟ ಇವ್ರು ಕೈ ಜೋಡ್ಸಿರ್ತಾರನಾ
ಹ್ಮ್ ಇವ್ರದ ರೊಕ್ಕ ಹಾಕಿರ್ತಾರ ಅವ್ರು ಬ ಅಾಕಸ ಮಾಡ್ತಾರ ಅಮೌಂಟ್ ಗವರ್ಮೆಂಟ್ ಇವರೇ ಶಾಂಕ್ಷನ್ ಮಾಡ್ತಾರೆ ಅವ್ರ ತಗೋ ಮತ್ತವ್ ಶೇರ್ ತಗೊಂಬಡ್ತಾರೆ
ಹೌದೌದು ಬಟ್ ಅವರು ಪ್ರೈವೇಟ್ ಕಂಪನಿಯ ಅವರು ಒಟ ಚನ್ನಾಗ್ ಮಾಡ್ಾರೆ ಹತ್ರ ತ್ರಗ ಒಪ್ಪಸಿದೆಂಗ ಹೌದೌದು
ಈಗ ಗೌರ್ಮೆಂಟ್ ಕಂಪನಿ ಇಲ್ಲ ಗೌರ್ಮೆಂಟ್ ಇರೋದೇ ಒಂದ ಇರ್ದೆ ನ ಚ ಒಂದು ಬಿಡಿ ಅಂತ ಬರುತ್ತೆ ಬಾರ್ಡ್ರ ಗಡಿ ರಸ್ತೆ ನಿರ್ವಹಣೆ ಅದು ಗಡಿನ ಅಷ್ಟೇ ನಿರ್ವಹೆ ಮಾಡ್ತಾರೆ ನದು ರೋಡ್ಸನ ಎಲ್ಲ ಇದು ಎನ್ ಎಚ್ ಐ ಅ ಆ ಎನ್ ಎಚ್ ಐ ರೋಡ್ ಎಲ್ಲ ಅವ್ರರಿಗೆ ಕೊಡ್ತ ಈ ಕಂಪ್ನಿವಟ್ ಕಂಪ್ನಿಗಳು ಇಲ್ಲಿ ಅದಲ್ಲ ಇದು ಮಾಡ್ಲತ್ತಾರಲ್ ದಿಲೀಪನವರು
ಹೌದ ಅದಲ್ಲ ಗೌರ್ಮೆಂಟ್ನದ
ಹ ಇಲ್ಲವ ದಲ್ಲಿ ಪನು ಪ್ರೈವೇಟಾ ಅಂತೆ
ಹೌದ ಹೌದು ದಿಲೀಪ್ ಗ್ರರುಪ್ ಕಂಪನಿ
ಜಿ ಬಿ ಎಲ್
ಅದೇ ಅದೇ ಅವನ ಹೆಸ್ರ ಯಾವ ಬರೀ
ಗುಲ್ಬರ್ಗ ಕಂಪನಿ ಭಾಳ ದೊಡ್ಡದು ಕನ್ಸ್ಟ್ರಕ್ಷನ್ ನಲವತ್ತು ನಲವತ್ತೈದು ಸಾವಿ ಕೋಟಿ ಅಂತದು
ಯಾವದಕ್ಕ
ರೋಡ್ ಇದು ನಮ್ದು ಮಾನ್ಯವಾಗಿ
ಸೂರತ್ ಚೆನ್ನೈ ಯಾವದಾ
ಹ್ಮ್ ಸೂರತ್ ಚೆನ್ನ ನಲವತ್ತದು ನಲವತ್ತದು ಸಾವಿರ ಕೋಟಿ
ಅ್ ಅಷ್ಟು ವೆಚ್ಚದಾಗ ನಿರ್ಮಾಣ ನಡೆದೆ
ಹ್ಮ್ ನೋಡ ಎರಡ್ ಸಾವಿರದ ಇಪ್ಪತ್ತೇಳಳು ಟಾರ್ಗೆಟ್ ಆದದಂತೂ
ಇಪ್ಪತ್ತೋೇಳ
ಹ್ಮ್
ಅಂದ್ರ ಆಗ್ತತ್ತು ಆರಾಮ
ಏನಾಗುತ್ತ ಇನ ಅ ಕೆಲಸ ಹಂಗ ಅನ್ಸುತ್ತೆ ಏನ್ ಎರಡ್ ಸಾವಿರ ಇಪ್ಪತ್ತೇಳ ಬಾರೆ
ಹಾ ಇನೊಂದ್ ಆರು ತಿಂಗಳು ಅಷ್ಟೆ
ಏನ ಎಳವ ಕಲ್ಲ ಕೆಲಸ ಆ ಅವಳ
ಮಾವು್ ಬ್ರಿಡ್ಜ್ ಕಟ್ಟದನಣ ಬರ
ಹ್ಮ್ ಚ ಜವ್ರ ಇವ್ರಿಗೆ ನೋಡಿದ್ರ ರೋಡ್ಗಳು ನೋಟ ಅದಾವ
ಹೌದೌದು
ಚೌರಿ ಬಲಿ ಹೋಗಲ್ಲನ ಏನ ಆಗ್ಯಲ್ಲ ನಡವರಕ ಪೋಲ್ಗಳಗಾವಟ್ ಹಳ್ಳಗಳೊಳಗೆ ಹೊಳಿಗಳೊಳಗೆ ಬ್ರಿಜ್ಗಳು ಕಟ್ಬೇಕು
ಅದೇ ಅದೇ ಜವರಿಗ್ ಹೋಗಂಬತ್ತ ಮ್ಯಾಲ ಬ್ರಿಜ್ ಆಗಿಲ್ಲ ಅನದ್ ಮ್ಯಾಲ
ಹಾ
ಜವರಿಗೆ ಓ್ತವಲ್ಲಾ
ಹಾನ ಆಗ್ಲ ಆಗಿಲ್ಲ ಮೊನ್ನೆ ಹೋಗಿ ಬಂದಲ್ಲ ಆಗಿಲ್ಲ ಹ್ಮ್
ನಿನ್ನ ಆಗಿಲ್ಲಾನ
ಇನ್ನ ಅದ ಆಗಲ
ಹೌದೌದು ಏನ್ ಸಿಗ ಬಿದ್ದೆ ಅಂತಲ್ ಮೊನ್ನೆಯಲ್ಲೇ
ನೀ ಯಾವನ ಅನ್ಪು ಸು ಹೇಳ ಹ್ಮ್ ಅದಕ್ಕೇನ್ ನಾಲಜ್ ಇಲ್ಲ ಏನಲ್ಲ ಅರ್ದಗ ಇರ್ದ ಕುಡ ಏನ್ ಬೇಕಾದ್ ಹದ್ರ ಅದ ಹಂಗ ನೀನ್ ಅವ್ರು ಹೇಳದ್ ಮಾತ್ ನೀನ್ ನಮಗ್ಷನರ್ಮಂದ್ ಬಂದ ಹೇಳ್ತಲ್ಲಾ ಏನ್ ಹೇಳಬೇಕ ಕೇಳ ನೀಗೆ
ಇಲ್ಲಾವು ಹೇಳಿದೆ ಹೇಳಿದೆ
ಕೊಡದುಗ ಏೋ ಹೇಳದ ನಾನ್ ಬಿಜಾಪುರ್ ತಿಗಡಿ ನೀನ್ ಧಾರವಾಡ ತಿರುಗಿ ನಿನ್ ಗುಲ್ಬರ್ಗ ತಿರುಗಾಡಿ ನೀ ಎಲ್ಲ ತಿರಿಗಿ ನ ಬಾಬು ನನ್ ಮಗನ ಕೇಳಲ್ಲ ಇನ್ ಅವ್ನ್ ಯಾವ್ನ ಮುಸ್ಲಿ ಬಂದ ಕೇಳಕ ನಾನನ್ ಅವ್ರ ಮನಿಗ್ ಗಂಟಗನ ತಿಂದನಿ ನನ್
ಅವಾಗ ಅವವಾಗ ಎಲ್ಲ ನ್ಸ್ ಪಣಸ ಹಕ್ತರ ಅಂತ
ಹ್ಮ್
ಅಂದ್ರ ಸಲಕ್ಕೆ ಅಂದ್ರ ಅದ್ಕ್ಕೆ ಹೇಳಿದ್ದೀನಿ ನ
ಅಲ್ಲ ಗೆಣು ಸಾಕದಕ್ ಇದ ಏನ್ ಸಂಬಂಧ ಹೇಳ ಯ ಊರಾವಣ ಊರ ನಊರಲ್ಲ ಕೇಳಿದಾವ
ಮತ್ತೆ ಯಾವರ
ಅವ ಅವನು ಜವ್ರಾವಂತ ಯ ಜನವನಂತ
ಹ್ಮ್ ಒಟ್ಟಂದಿನ ಕೇಳಿಲ್ಲ ಸು್ನೆ ಉಡಸ್ಯಾರ
ಹಾ ಇನ್ನ ನನಗ್ ಕೇಳಿದ್ರೇನೆ ಹೆಂಗನ ಬಿಡ ನಮ್ಮ್ರವ ಆದ್ರ ಈಗ ನೋಡಂತನಲ್ಲದ ಅ ನೋಡಿದ ಅಂತನಲ್ಲ ಪಾರ
ಹೌದೌದು
ಹ್ಮ್ ನೋಡ ನಾನೇ ಅವ್ನಿಗೆ ಟ್ರ್ಯಾಕ್ಟರ್ ತಗೊ ಹೊಂಟಿತ್ತು ನಾನೇ ಅವ್ನು ಹಿಂದಾಕ್ಷಿ ನಿ ಹಚ್ಬೇಕಾ ಅವನು ಹೋದ ಅಲ್ಲಿ ಒಗ ಮುಂದೆ ನಿಂದಷ್ಟಾನ ಗ ಇ ಚಗಿ ಎಡ್ರನ್ ಗೊತ್ತಾ ನಾ ಈ ಕಡೆ ಂದ ನಿಂತ ನು ಅವನು ನೋಡಿ ಅವ್ ನೋಡಿಲ್ಲ ನವು ಎ ಬೇಕಿರ್ ಬ ಅಂತೇ ನಷ್ಟ ಮಾಡಕ್ ಬಂದಾಗುತ್ತೆ ಮತ್ತ ಮಧ್ಯಾಹ್ನ ಬೇರೆ ಆಗಿತ್ತು ಹಾಗ ಬಂದ ಅಂತ ನಾ ಕುಡ್ಸಕೊಂಡ ಬಂದೆ ನೋಣ ಇಲ್ಲ ಏನಿಲ್ಲ ಕಟ್ಕೊಂಡಿಲ್ಲ ಏನಿಲ್ಲ ನಾನನ್ ಯ ಕಲ್ಸ ಬಂದು
ಸುಮ್ ಸುಮನೆ ಡ್ತಾರ ಮಕ್ಕಳವ್ರು
ಹಾ ಮತ್ತೆ ನಾವ್ನ್ ಯಾರಲ್ಲ ಕೇಳ ಕೇಳ ಅವ್ರ ಮನೆಯವ್ರನ್ ಅವ್ರ ಅಣತಂಬ್ರಕಿ ಕೇಳಿದ್ರೆ ಅವ್ರೇಏನಿದ್ರೆ ಕೇಳ್ತಾರ ಈಗ ಬೇರೆ ಮಂದಿಗೆ ಎಷ್ಟನ್ ಕೇಳಕ ಒಂದು ಧೈರ್ಯನ
ಏಜಿಲ್ಲಲ್ಲ ಸುಮ್ನೆ ಅದೇ ಸುಮ್ನೆ ಉಡ್ಸರ್ತವ
ಹಾ ಮತ್ತೇನೆ ಈಗ ನೋಡು ಅವ್ರ ಮನೇಲಿ ಕೇಳಿದ್ರೆ ಒಂದ್ಲೆಕ್ಕ ಇರುತ್ತೆ ಈಗ ನೀವ್ ಬಂದು ಕೇಳಿದ್ರೆ ಹೆಂಗುತ್ತೆ ನಿಂದ ಏನ್ ಕಡಿತದ ಅಂತಂದ್ರ ನೀ ಸು್ನೆ ಆಗ್ತಿಿಲ್ಲ ನಿ ನೀನ್ ನ್ತಾಡ್ತ
ಅದಕ್ಕೆ ಅವನಿಗೆ ಕಸ ತಿಳಿಸಿ ಹೇಳ ಒಂದಸಲ
ಯಾರಿಗೆ
ಅವಳಿ ಯಾರ ಅನ್ನ ಅಂದನ ತಂಗಳ
ಮಹೇಶ್ಗ
ಹಾ
ನಂಬರಲ್ಲ ಒಂದು ಸ್ಲ್ಪ ಒ ಕರಸಾಮ
ನಮ ಬಳಿ ನಂಬರ್ ಇಲ್ಲ ಬಟ್ ಕೇಳ್ ತಗೋ್ರಿ ಯಾರಿಗನು
ಕೇಳತ್ ಮತ್ತೆ ನಿೆ ಕಸಿರಲ್ಲ ಯಾರ ಯಾರು ಹರ್ಸೀರ್ ಫೋನ್
ಯಾವ ಇನ್ಸ್ಟಾಗ್ರಾಮ್ ದಾಗ ಇಚ್ಚನ್ ಪೋನ
ಹ ಹೌದಾ
ಹ್ಮ ಚಳ ಅತ ತಾಳನುಗ